ಹಾ ಹೇಳ ಪ್ರಭು ಆರಾಮ.
ಆರಾಮ್ ನೋಡ್ಪ ನಿ ಆರಾಮ ಅಲ್ಲ.
ಹಾ ನಾನು ಆರಾಮ ಎಲ್ಲೆದಿ. ಅಭ್ಯ ಜ್ಯಾಳಕಿಂತ ಏ ಇಲ್ ನೋಡು ಪೆರಿ ಹೊಡದ ಪು ಒಂದ್ ಹಾಕ್ತಾರ ಆಗ ಹಾ ಆಯ್ತಪಾ. ನಿಮ್ದು ಏ ಅಲೆ ಹ ಮತ್ತೇನ.
ಮತ್ತೆ ಏನಿಲ್ಲ ಸುಮ್ನೆ ಕ್ರಿಕೆಟ್ ಆಡಕ ಹೊಂಟಿದ್ವಿ ಹ್ಮ್. ನಮ್ಮ್ ಫ್ರೆಂಡ್ ನಾವು ಮತ್ತೆ ಇನ್ನೊಂದು ಹಾಸ್ಟೆಲ್ ಹುಡುಗುರು. ಎದರಾಳಿ ಟಿಮ್ ಅವ್ರು.
ಹ ಹೌದಾ ನ್ ಬೆಟ್ಟ
ಹ ಬೆೆಟ್ಟ
ಎಷ್ಟ ಎಷ್ಟಪ್ಪಾ
ಅಂದ್ರೆ ಸುಮತ್ ಚಹ ಬಿಸ್ಕಿಟ್ ನಂಬಲ್ಲಿ ಬೆಟ್ಟದೆ ಆಸ್ಲ್ ಹ್ಮ ಹ್ಮ್ ಟೈಮ ಪಸ್ ಹ್ಮ್
ಹಾಂ ಇದು
ಏನು
ಏ ಈಗ ಹೊಂಟ್ರ ಅನ್ನೇನಾ
ಹ್ಮ್ ಇವಾಗ ಒಂಟಿ ನೋ ನೀವು ಮೊದಲ ಪೀಸಿದ್ರಲ್ಲ
ಹಾ
ಅಲ್ಲಿ ಹಾಸ್ಟೆಲ್ ಮಾಡಿದ್ರಿ ಹಾಸ್ಟೆಲ್ದಾಗ ಎಲ್ಲಾ ಸ್ವಲ್ಪ ಕರೆಕ್ಟ್ ಊಟದ ಆಗ್ತದ್ರಾ ನಿಮ್ಗ ಉನ್ಷಿಯಲ್ಲಿ ಮಾಡಿದ್ದಲ್ಲ
ಹೇಳನು ಹನ್ಸಿಗೆ
ಹ್ಮ್
ಏ ಇತ್ತು ಹಂಗೇನ ಎಲ್ಲಾ ಸ್ಪೆಸಿಲಿಟಿ ಇತ್ತು ಬಟ್ ರೂಮ್ ಅದು ಸೊಪ್ಪು ಹಿಂಗ ಅಂದ್ರ ಇದು ಅಪಾರ್ಟ್ಮೆಂಟ್ ಅ ಇದು ಕಟ್ಟಿದ್ದಿಲ್ಲವಾ ಏನಪ್ಪಾ ಹಾಸ್ಟೆಲ್ಕ್ಕಾ ಹಾ ಅದು ರೂಮ ಅವರ ರೂಮ್ ರೆಂಟಗಿಡತದ್ರ ಅಂದ್ರ ಒಂದು ಫುಲ್ ಹಾಸ್ಟೆಲ್ ತರ ಇದ ಏನ್ ಇದ ಇದಿದ್ದಿಲ್ಲದ
ಹ್ಮ್ ಹ್ಮ್
ಹ್ಮ್
ಇದು ಹಂಗಂದ್ರೆ ನೀವು ಗೋರ್ಮೆಂಟ್ ಇವನಿಗೆ ತಾಲೂಕ್ ಆಫೀಸರ್ ಗೆ ಹೋಗಿಳ್ಗಸ ಬಡ್ಲಿಗ್ಗ ಹೊಸದ ಕಟ್ಟ ಅಂತ ಹೇಳ್ಬೋದಿತ್ತಲ್ಲ
ಬಟ್ ಅಷ್ಟಂದ ನಮಗು ಇದು ಎ ನಾಲೆಜ್ ಏನ್ ಇದಿದ್ದಿಲ್ಲ ಸುಮ್ ಎಲ್ರೂ ಹ ಎಲ್ಲರ ಅಲ್ಲಿ ಅದಕೊಂತ ಬಂದಾರಲ್ಲ ಕೇಳಿದ್ರೆನಂತರ್ ಅದೇ ಮಾಮೂಲಿ ಹೇಗ ಹೇಳಿದಿವವಪ್ಪಾ ಮ್ಯಾಗಲಿದ್ದ ಆಡ್ರರು ಕೊಟ್ಟಿದ್ದೀವಿ ಇನ್ನ ಒಂದ ದಿನ ರೆಡಿ ಆಗ್ತದೆ ಅ ಹಿಂಗ ಹೇತ ಇದ್ರರು
ಹ್ಮ್ ಹ್ಮ್
ಅದ್ಕ ನಾವು ಏನು ಜಾಸ್ತಿ ಮಾತಾಡ್ಲೆಲ್ಲ ಸರಿ ಆಗ ಇತ್ತಲ್ಲ ಅಂತ ನಾವ್ ಹಿಂಗ ಮಾಡ್ವಿ ಈಗಾದ್ರೆ ಇನ್ನ ಅಲ್ಲೇ ಅದಾರಕ್ಕ ಅವರು ಅವ್ರಿಗೂ ಇದೇಡೆ ಎಲ್ಲ ಹೊಡಡೆಕತ್ತಾರೆ
ನಮ್ಮ ಹಾಸ್ಟೆಲ್ ಇದು ಗ ಅಮಾವಸೆ ಗೊಮ್ಮಿ ಹೋಳಿಗೆಿ ಹಾಕ್ಸಂತಂದಿವವಿ ನಾವು
ಹಾ
ಅಮಾಸ್ಯ ಅಮಾಸ್ಯ ಗಮ್ಮೆ
ಹಾ ಹಾ
ಹೋಳಿ ಹಾಕ್ಸಪ್ಪ ಅಂದ ನಾವ್ಂದ ವಡನ್ ಇಲ್ಲಪ್ಪಾ ನಮ್ ಗೋರ್ಮೆಂಟ್ಲಿಂದ ರೂಲ್ಸ್ ಇಲ್ಲಾ ನಾವ ಬರೀ ಒನ್ಲ್ಲಿ ಇದರ್ ದಿನ ಜಾಂಡ ಮತ್ತ್ ಆಗಸ್ಟ್ ಒದ್ರ ದಿನ ಅಷ್ಟೇ ಆಕ್ಸ್
ಏ ಮಾಮೂಲಿ ಅದ್ರಾಗೇನೆ ಆ ಶುಕ್ರವಾರಕ್ಕೊಮ್ಮೆ ಸ್ವೀಟ್ ಇದ್ದೇ ಇರುತ್ತಾ ಅಲ್ಲ ನಿನ್ ಸ್ವೀಟ್ ಅಂದ್ಮೇ ಅದು ನಿಮ್ಮಿಂದ ಅವರು ಅವ್ರಂದ ನೀವೆಲ್ಲ ಅದ್ರಾಗ ನೀವ್ ಕೇಳ್ಬೇಕು ಸ್ಟೂಡೆಂಟ್ ಅಲ್ಲಾ ನಿಮ್ಮ ಎಲ್ತ್ ಬಗ್ಗೆ ಇರುತ್ತೆ ಊಟ ಅಂದ್ರ ಬಾಣೆಣ್ಣ ತತ್ತಿಎಲ್ಲ ಕೊಡ್ತಾರ ಅಂತ ಈ ನಿಮ್ಗೆ ಯಾವ್ದಾದ್ರು ಒಂದು ಸ್ವಿಟ್ ಮಾಡ್ಲೇಬೇಕು ಅ್ರ ದರೆ ಹೇಳ್ಬೇಕು ನೀವು ವಾರಕ್ಕ ತಿಂಗಳಿಗೊಮ್ಮೆ ಏನು ಸ್ವೀಟ್ ವಾರಕ್ಕೊಮ್ಮೆ ಸ್ವೀಟ್ ಇದೇ ಇರುತ್ತಾ ಇದು ಶಾವಿಗೆ ಸ್ಪೈಸ ಮತ್ತೆ ಹುಗ್ಗಿ ಜಾಮೂನು
ಹ್ಮ್
ಆತರ ಇರುತ್ತ ನೀವ್ ಹೇಳ್ಬೇಕಪ್ಪಾ ಜಾಮೂನ್ ಬೇಡ ನಮ್ಗ್ ಹೋಗಲ್ಲ ಎಲ್ಲಾರೂ ಸೇರಿ ಹೋಳಿಗಿ ಮಾಡ್ರಿ
ಹ ಹಂಗ ಹಾಕ್ತಿನಿಪಾ ಶುಕ್ರವಾರ್ ಕಮ್ಮಿ ಹಾಕ್ಸ್ತೀನಿ ಅವತ್ ಒಟ್ಟ ನಾನ್ ಏನ್ ಅಮಾಸಿಗೆ ಹಾಕ್ ಸ ಅಂತನವ.
ಅದಕ್ಕ ಏನ್ ಮಾಡೋದು ಆಗಲ್ಲ ಅಮಸೆ ಹುಣ್ಣಿಮೆ ಅಂತ ಯಾರು ನೋಡಲ್ಲ. ಹು ಅಷ್ಟೇ ಮತ್ ಅದ್ರಾಗಿದ್ದ ಅವ್ರ ಏನ್ ರೂಲ್ಸ್ ಇರುತ್ತೆ ಅದೇ ನೋಡ್ತಾರ.
ಡಿಒ ಆಫೀಸಿಗಿ ಕಂಪ್ಲೇಂಟ್ ಮಾಡೀವಿ. ಡಿ ಆಫೀಸ್ ಏನಂದಾ ಇಲ್ಲಪ್ಪಾ ಅಂಗ ಬರಲ್ಲ ನಮ್ಮು ನಮ್ಮ. ಗೋರ್ಮೆಂಟ್ ಏನ್ ಮೇನ್ ಚಾಟ್ ಇರ್ತ ಅ ಪ್ರಕಾರ ಆಗ್ತೀವಿ ನಿಮ್ಮ್ ಪ್ರೀತಿಯಿಂದ ಕೇಳಿದ್ರಾ ಬೇಕಾರ ಅವ ನಿಮ್ ಬಲಿ ವಾರ್ಡ್ನಾ ಅವಾ ಹಾಕ್ತನಾ ಇಲ್ಲ ಆಕದ ಆಗಲ್ಲ. ಬಜೆಟ್ನು ಬರಲ್ಲ ಹೆಚ್ಚ್ ಹೆಚ್ಚಿಗಿ
ಹ್ಮ್ ಅದೇ ಅದೇ ನೀ ನಿಮ್. ನಿಮ್ ಅಂತವೆಲ್ಲ ನಿಮ್ಮ್ ಕಾಂಪ್ರಮೈಸ್ ಇರುತ್ತೆ.
ಹ್ಮ್
ಹ ಯಾಕಂದ್ರ ಅವ್ರ ಮ್ಯಾಗ ಏ ಚಾಟ್ ಇರತ್ತ ಅದೇ ಮಾಡಬಹದು ಬೇಕಾದ್ರ ನೀ ಅವ್ರ ಏನ್ ಜಾಸ್ತಿ ಕೇಳಿದ್ರರಟ್ಟ ಚೀಪ್ ರೆಟ್ನೆ ಬೇಕಾದ್ರ ಮಾಡಅಂದ್ರೆ ಮಾಡ್ತಾರ.
ಹ್ಮ
ಇಗತ್ ನೋಡು ಆ ಕೈಲಿ ಹಾಕೋಬೇಕು ನಾನ್ ಯಾಕ್ ಮಾಡ್ಲಿ ಅಂತ ಅವ ಅಂತಾನ.
ಹಾ
ಹ್ಮ್ ಬಟ್ ನಮ್ಮಲ್ ಅಂಗೇ ಇರ್ಲಪ್ಪಾ ನಾವು ಸುಮ್ ಅವು ನಮ್ಮ್ ಕರೆಕ್ಟ್ ಟೈಮ್ ಚಲೋ. ತಿನ್ನೋದ ಆಗ್ತಿದ್ರು ನಾವೇಏನ್ ಕೇಳ್ತಿದ್ದನ್ಲಿಲ್ಲ ಅವ್ರೇನ್ ಹೆಚ್ಚಿಗೆ ಮಾತನಾಡ್ತಿದ್ದಿಲ್ಲ.
ಬೇಸಿಗೆಯಲ್ಲಿ ಮನೇಲಿ ಕುಂತರ ನೀರ್ ಬಸ್ ಬ ಬಸ್ದು ಬ್ಯಾಸ್ರ ಬಿಡತಪ್ಪ ಬೆವ್ರ
ಏ ಮತಗಡ ಅದ್ರಲ್ ನಮ್ಮುದ್ ತಗಡ ಐತಪ್ಪ ನೀವ ಏನ್ ನಡಿತತದ ಅಷ್ಟ್ ತಗಡ ಪ್ಯಾನ್ ಹಚ್ಚಿ ಸ ಓ ಕುಂತು ಒಂದ್ ಎರಡ ನಿಮಿಷದಾಗ.
ಬೇಸಿಗೆಲ್ಲಿ ನಾನ ಎಡ್ ಟೈಮ್ ಜಳಕಾ ಮಾಡತ್ನ್ ನೋಡು ಎರ್ ಯಾಕಂದ್ರೆ ಬೇವರು ಬರ್ತಲ್ಲ.
ಹ್ಮ ಹ್ಮ್ ಜಕಕೆ ಉಂಟಿ ಗೊತ್ತಾಯ್ತ ಅದೆಂದ ಜಳಕ ಅಂತ ಅಂದೆಲ್ಲ.
ಹ್ಮ್ ಹ್ಮ್ ಮತ್ತೆ ಬರ್ಬೇಕು. ಇನ್ನ ಒಂದು ವಾರ ಬಿಟ್ಟು.
ವಾರಾ ಯಾಕ.
ಇಲ್ಲಿ ಎಕ್ಸಾಮ್ ಆವಲ್ಲ ಪ್ರಾಕ್ಟಿಕಲ್ ಬಿ ಎಸ್ ಸಿ ಎ.
ಹೌದಾ ನಿಮ್ಮ ಮಣ್ಣೇನೇ ಎರಡ್ ದಿಂದಾಗ ಬರ್ತಾನಪ್ಪ ಅಂತ ತಂದಿದ್ದ್ನ ಅದು.
ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತೆ ಇದು. ಸ್ವಿಮ್ಮಿಂಗ್ ಪೂಲಿಗೆ ಹೊತೇನಾ ಈ ನಿನಗ ಇದು ಬರ್ತಾನೆ ನಿಜ ಈ
ಹ್ಮ ಗೊತ್ತಿಲ್ಲಾನು ಎಂತ ಕೆನಾಲ್ದಾಗ ಹೆಗರಡಿ ಎಲ್ಲೆಪ್ಪ. ದೊಡ್ಡ ದೊಡ್ಡ ಕೆನಲ್ಲದಾಗ ಈ ಸ್ವಿಮಂಗ್ ಪುಲ್ ಯಡ್ ಹೋಗಕ್ ಬಂದಿಲ್ಲ ನೋಡು ಒಬ್ಬನ ಇದಿನಿ ಎಲ್ಲಾರು ಅಲ್ಲಿ ಬೆಂಗ್ಳೂರ್ ದಗಾ ಅದರಾ.
ಹ್ಮ್
ನಿನ್ನೆ ನಾನು ಒಬ್ಬನೇ ಬಂದಿನಿ ಯಾರ ಜೊತೆ ಹೋಗ್ಲಿಪಾ.
ಹೌದಾ ನಾನು ಮೊನ್ನೆ ಇಲ್ಲಿ ಒಂದು ಸಣ್ಣ ಸಣ್ಣ ಕಾಲವೆ ಇಶಾಡಕ್ ಹುಡುಗರು ಕರಕೊಂಡೊಗಿ ಬಿಟಾರ.
ಹ..
ನನಗೆ ಈಜ ಬರಲ್ಲ ಹೋಗಿ ದಬಿಟಾರಪ್ಪ ಹರಕೊಂಡ ಒಂಟಿದ್ದೇ ಮತ್ತ ಒಬ್ಬ ಅಣ್ಣಬಂದ ಎಬ್ ದ್ರ ತಿಳ್ಕೊಂಡ ಹ್ಮ. ಸ್ವಿಮ್ಮಿಂಗ್ ಅಲ್ಲ ಸಣ್ಣ ಕಾಲುವೆ ಇತ್ತ ನೋಡ ಕ್ಯಾನಲದ ಇನೋಂದ.
ಹ ಹ ಹಾ ಹಾ ಅಂತದಾ ಚೂರಗಲ್ದಾಗ ಮುಣಗ್ತೀ.
ಹೂನೋ ಸ್ವಲ್ಪ ತೆಗ್ಗದ ವಂದಿಟ್ಟು ತೆಗ್ಗ ಬಿಟ್ರ.
ಓಹೋ ಹಿಂಗ ಆ ಅಲ್ಲೆಲ್ಲಿ ನೀರ್ ನಿಂದರ್ಲೆಂತ್ತ ಅಂತ ಮಾಡಿರ್ತಾರ ಬಸಿ ಕಾಲ ಹಾ ಮತ್ತ ಈಸ್ಟ್ ಬಲ್ಲಾರದ ಐದ ಹಾಕೊಂಡ್ ಆಡ್ಬಬೇಕಪ್ಪಾ
ಡೆಬ್ಬಿ
ಅವ ಇವ ಬರ್ತಾವಲ್ಲ ಅವ ಸ್ವಚ ಇವು ಅಂದ್ಯಲ್ಲಾ ನೀನು ಹೂ ಹೂ ಹೌದ ಹೇಳದ ಆಗಲ್ಲ ನೋಡ್ಕೋಬಕ್ ಮೊದ್ಲು ಪರ್ಫೆಕ್ಟ್ ಆಗಿ ನೋಡಿ ಆಮೇಲೆ ಅಲ್ಲೇ ಆಡ್ಬುಕ ದಂಡಿಗೆ ಅಷ್ಟ ದೂರ ಯಾಕ್ ಹೋಗ್ಬೇಕು ಹೂ
ಇವಾಗೇಏನ್ ಬೇಸಿಗಿ ಕೆಲಸ ಮಾಡ್ತೇಯಾನ
ಎಲ್ಲಿ
ಊರಲ್ಲಿ ಈಗ
ಹ ಊರಾಗ ಯಾ ಊರಾಗ ಮನೇ ಬಿಟ್ಟು ಹೊರಾಗ ಬರದ ಅರದ ಆಗವಲ್ತ ಕೆಲ್ಸ ಎಲ್ಲಿ ಮಾಡಕ ಅಂತ್ತ
ಹೌದಲ್ಲಾ
ಇಟ್ ದಿನ ಹೊಲ್ದ ಕೆಲ್ಸ ಅದ ಎರಡ್ ದಿನ ಮಾಡಿ ಹೊಳ್ ಹೋಗ್ಕ್ ಅಂತ ಮಾಡಿಿನಿ
ಹೂ ಹೂ
ಹಾ
ಬೆಂಗಳೂರ ರಿಂದ ಯಾವಾಗ ಬಂದ್ದಿ ಉರ್ಲಿಕ್ಕೆ
ನಿನ್ನೆ ಬಂದೆ
ಇನ್ನೆ ಬಂದಿ ಯಾವ್ದ ಗೊರ್ಮೆಂಟ್ ಬಸ್ಸಿಗೆ ಬಂದೇನ
ಇಲ್ಲ ಬುಕಿಂಗ್ ಮಾಡ್ಕೊಂಬಂದೆ ಸ್ಲೀಪಿಂಗ್ ಕೋಚ್ ಇದು ಅದ್ದಿರಾ ಬಸ್
ಅದಿರಾ ಬಸ್ ಅದಕ್ಕೆ ಟಿಕೆಟ್ ಬಾಳ ಇರ್ಬೋದಲ್ಲ
ಏ ಟಿಕೆಟ್ ಅಂದ್ರ ಅವು ಒಂದ ದಿನ ಇದ್ದಿದ ಇನೊಂದ್ ದಿನ ಇರಲ್ಲ
ಹ
ನಾಳೆ ಹೋಗದ ನಾಳೆ ಹೋಗೋದಿರತ್ತಲ್ಲ ಇವತ ಬುಕ್ ಮಾಡಿದ್ರೆ ನೂರು ರೂಪಾಯಿ ಜಾಸ್ತಿ ಇರುತ್ತಾ ಒಂದು ಬುಕ್ಕಿಂಗು ಫುಲ್ ಆಗತ್ತನ ಫುಲ್ ಕಮ್ಮಿ ಇರತ್ತ ಮೂರ್ ಗಂಟೆ ತನ ಬೆಳಗ್ಗೆ ಇಂದ ಮೂರ್ ಗಂಟೆತನ ಫುಲ್ ಜಾಸ್ತಿ ಅಮೌಂಟು ಮೂರ್ ಗಂಟೆ ಆಗಿಂದ ಎಟತಿದ್ರು ಆ ಬಸ್ ಓಲೇಬೇಕಲ್ಲ ಜ ಒಬ್ರಮಂದಿ ನಿತ್ತ ರೊಕ್ಕ ಜಾಸ್ತಿಐತಿ ಗರ್ಮೆಂಟ್ ಬಸ್ಗಿ ಹೊಗಮ್ ಇದ ಹೋಗಮ್ಮ ಅಂತ್ತ ಅಂನಕೊಂಡಿರ್ತಾರ ಅಂತ ಹೇಳಿ ಆ ಮೂರು ಗಂಟೆ ಮಾಗ ರೇಟ್ ಕಮ್ಮಿ ಮಾಡಿಬಡ್ತ ಒಂದ್ಯಯಾಡ ನೂರ ಕರೆಕ್ಟ್ ರೇಟ್ ಇಟ್ಬಿಡ್ತಾರ ನಂಗೆ ಏಳ್ನೂರ ಐವತ್ ರೂಪಾಯಿ ಇಟ್ಟಾ ಹೂ ಏ ರಶ್ಯನ್ನಾಕ ಎನ ಅದೇನ ಗೊರ್ಮೆಂಟ್ ತರ ಕುಂತ್ಕೊಂಡ್ ಹೋಗೋದಿಲ್ಲ ನಿಂತ್ಕೊಂಡ್ ಹೋಗೋದಿಲ್ಲ ನಮ್ ಒಂದ ಸೀಟ್ ಇರುತ್ತೆ ನಮ್ಮಸಿಟಿಗೊಗಿ ನಾವು ಮಲ್ಕೊಲೋಡು
ಹಾ ಹಾ ಬುಕ್ಕಿಂಗ್ ಇರ್ತಲ್ಲಾ ಅದ
ಹಾ ಬುಕ್ಕಿಂಗ್ ಇರತ್ತ್ ಆತರ ಏನ ಇರಲ್ಲ ಹೂ ಎಲ್ಲಿ ಅಲ್ಲಿ ನಿಂತ್ಕೊಂಡ ಹೋಗದ ರಷ್ಯನ್ದೇ ಇಲ್ಲ ಅದ್ರಾಗ ಆಲ್ಮೋಸ್ಟ್ ಖಾಲಿನ ಇರುತ್ತ ಏನ್ ಸೀಟಿಗಷ್ಟೇ ಒಂದು ಬುಕ್ಕಿಂಗ್ ನಂಬರ್
ಹಾ
ಹೂ ಕುರಿತಾರ ತುಂಬ್ಕೊಂಡು
ಹೌದ
ಹೂ
ನಿಮ್ ಫ್ರೆಂಡನು ಬಂದ್ ನ
ಅಂದ್ರೆ ಇಂದು ಅವಂದು ಏನ ಏನ ಸ್ವಲ್ಪ ಇ ಎಮ್ ಐ ಕಟ್ಟದ ಐತಿ ಸ ಸ್ವಲ್ಪ ಕೆಲಸಾಗ್ತದ ಸುಮಮ್ಮನೆ ಆಾಕ್ಪ ಹೋಗಂತಂದ
ಹ ಹಾ ಅದೇಏನ ಬೈಕ್ ಕೆಟ್ಟದಂದ್ರಲ್ಲ ಚಲೋ ಆಯ್ತಾ
ಯಾರ್ದು
ಪ್ರಶಾಂತಂದು
ಹ್ಮ ಚಾಲೋ ಅತ ಚಾಲು ಮಾಡಸಿ ಒಳಗೆ ಹೋಗಿ ನಿಂದಶ ಬಂದಿನೀ.
ಹ್ಮ ಅಂದ್ರ ಇನ್ನ ಬರದ ಲೇಟ್ ಆಗತ್ತ ಅಂದಂಗ ಆಯ್ತ ನಿಮ್ದ
ಬರೋದ ಇನ್ನು ಒಂದ ವಾರ ಲೇಟ್.
ಒಂದ್ ವಾರ ಹ ಅದೇ ಅವಂಗೂ ಬ್ಯಾಸ್ರ ಆಗತ್ ಮಾರಾಯ ಊರಾಗ.
ಸ್ವ ಸಂಜೀಕ ವಾಕಿಂಗ್ ಹೋಗ್ಬೇಕ ಕರೆಕಾಲಲು ಅಲ್ಲಿ ವಾತಾವರಣ ಚೆನ್ನಾಗ ಬರ್ತ ಯಾರ
ಯಾ ಒಬ್ಬೊನ ಒಬ್ಬೊನ ಒಬ್ಬನ ಎಲ್ಲಿಗ ಇಪ್ಪ ಎಲ್ಲಿಗ
ಯಾವ್ ಫ್ರೆಂಡ್ಸ್ಗ ಫೋನ್ ಹಚ್ಚಿಗೋದ ಮಾತಾಡಬೇಕಪ್ಪ.
ಹ್ಮ ಅದಕ್ಕಚ್ಚಿನಲ್ಲ ನಿನಗ
ಹ್ಮ ಹ್ಮ.
ಹ್ಮ.
ಬ್ಯೂರನ್ ಕರ್ಕೊಂಡ ಹೋಗಬೇಕ ಇಲ್ಲ ಸಂಜಿ ಕಡೆ
ಬೀರ ಎಲ್ಲಿ ಬಂದನ.
ಬಂದಿಲ್ಲ.
ಹ
ಹ್ಮ ಹ್ಮ ಫೋನ್ ಹಚ್ಬೇಕಿಲ್ಲ ಅವನಿಗ
ಎ ಡ್ಯೂಟಿ ಮ್ಯಾಗ ಇರ್ತಾನ ಎಲ್ಲ ಹಚ್ಬೇಕ ನಾನ ಅಲ್ಲಿದ್ದ ಹಣೆವರ ನಮ್ಗ ಗೋತ್ತು ಒಂದ್ ಐದ ನಿಷ ಫ್ರೀ ಇರಲ್ಲ ಅವಲ್ಲಿ ಹ ಕೆಲ್ಸ ಆಯ್ತು ನಾವಾಯ್ತು ಬಿಟ್ರ ಊಟ ಸ್ವಲ್ಪ ಒಂದ ನಿಮಿಷ ಫೋನ್ ಅದ ಬೇಕು ಬೇಡ ನೋಡಿದ್ರ ಆದಾಗಿನ್ ಜಳ ಕ ನಿದ್ದಿ ಮುರ ಬಿಟ್ರ ಯಾವ ಫ್ರೀಡಂ ಇರಲ್ಲ ನಮಗ
ನಮ್ಮ ಊರಲ್ಲಿ ಏರ್ಟೆಲ್ ಯಾಕೆ ನೆಟ್ವರ್ಕ್ ಬರ್ಲ್ಲ ಏನ ಕಂಬೋ ಇಲ್ಲ ಏನ ಅದ ನೆಟ್ವರ್ಕ್
ಏನೋಪ್ಪಾ ನನಗ ಅದ್ರ ಬಗ್ಗೆ ಅಷ್ಟ ಗ
ಜಿಯೋ ಜಗತ್ತ ಮನೇಲಿ ನನ್ ಏರ್ಟೆಲ್ ಒಟ್ಟ ನೆಟ್ವರ್ಕ್ ಜಗಲ್ಲ.
ನಂದ ಜಿಯೋಣ ಏರ್ಟೆಲ್ನು ಅಷ್ಟೇ ಬರೋದು. ಫೈಜಿ ಅಂತ್ರ ಸತ್ರು ನೋಡಿಲ್ಲ ನ ಫೋನ್ ನ್ಯಾ ಇವಾಗ ಇವಾಗ ಫೋರ್ ಜಿ ಪ್ಲಸ್ ಬಂದತ ನ
ಹ್ಮ ಹ್ಮ ಹೌದನ. ಹ್ಮ ಹ್ಮ. ಮತ್ತು ವಳ್ಳಿ ಹೊಳ್ಳಿ ಎಷ್ಟ ಕೋತ್ ಮನೀಗಿ ಈಗ ಕರೆ ಕಲ್ಕ ಬಂದಿದಿ.
ದ ಕಮಷ
ಹ್ಮ ಹ್ಮ. ತಲ್ ತೊ ಮಚ್ಚಾ ಸ್ವಲ್ಪ ಕೆಲಸದ ಹಿಂದಗಡೆ ಹಚ್ಚತ್ತನ.
ಹ ಸರಿ. ಹ